ಹಲೋ.
ಹಾಂ ಹಲೋ.
ಹಾ ಬ್ರೋ ಕೇಳಿಸ್ತಿದಿಯಾ. ಹ್ಮ ಬ್ರೊ.
ಹಾ ಕೇಳಸ್ತಾಯಿದೆ ಅ ಹ್ಮ.
ಏನ್ ಮಾಡ್ತಿದೀರ ಬ್ರೊ.
ತದ್ರಾ ನಾವು ಇವ ತ ಜಸ್ಟ್ ಊಟ ಮಾಡಿ ಹೊರಗಡೆ ಬಂದಿದೀವಿ ಹೌದಾ.
ಹ್ ಚ್ ವಾಕ್ ಮಾಡ್ತಿದ್ದೀರಾ.
ಹಾಂ ಏನು.
ಹ್
ಏ ಮಲಗ್ ಬೇಕಾ ಏನ್ ಸ್ಟಡಿ ಮಾಡ್ತಾ ಇದೀರಾ.
ಲೈಬ್ರರಿಗ್ ಹೋಗ್ಬೇಕ ಆಮೇಲೆ ನಾವ್ ಲೇಟ್ ಮಲಗದು.
ಹೌದಾ ಹೌದಾ ಲೈಬ್ರರಿ ಹತ್ರಿರಾಗತ್ತಾ ನಿಮಗಲ್ಲಿ.
ಹ್ಮ್ ಇಲ್ಲೇ ನಮ್ಮ ಪ್ರೀಜಿಯಿಂದ ಒಂದು ಹಂಡ್ರೆಡ್ ಮೀಟರ್ ಆಗ
ಹೌದಾ ಈ ಮಲ್ಲಿಗೆ ಎಷ್ಟ್ ಗಂಟೆ ಮಲಗತಿರ್ತೀವ ತಾವು.
ಮಲಗೋದು ಒನ್ ಓ ಕ್ಲಾಕ್ ಆಗುತ್ತೆ.
ಹೌದಾ.
ಹ
ಏನ್ ಗ್ರೂಪ್ ಡಿಸ್ಕಶನ್ ಎಲ್ಲಾ ಮಾಡ್ತೀರಾ.
ಗ್ರೊಪ್ ಡಿಸ್ಕಶನ್ ಮಾಡ್ತಿವ್ ಬ್ರೊ ಆವಾಗಾವಾಗ ತುಂಬಾ ಟೈಮ್ ಇತ್ತಂದ್ರೆ ಮಾಡಲ್ಲ.
ಅಂದ್ರೆ ಕರೆಂಟ್ ಅಫೇರ್ಸ್ ಎಲ್ಲಾ ಇರುತ್ತಲ್ಲಾ.
ಹಾ ಬ್ರೊ.
ಅವುನ್ನ ಆಮೇಲೆ ಇವು ಹಿಸ್ಟ್ರೀ.
ಹಾ ಅಂದ್ರೆ ಮಾಡ್ತವ್ ಬ್ರೊ ಗ್ರೂಪ್ ಡಿಸ್ಕಶನ್ ನೀವೆಲ್ಲಾ ಮಾಡ್ತಿದ್ರಾ ಅವಾಗ.
ಹಾ ಮಾಡ್ತಿದ್ವಿ ಅಂದ್ರೆ ಅದು ಓದದ್ಕಿಂತ ಜಾಸ್ತಿ ನೆನಪುಳಿಯುತ್ತೆ ಡಿಸ್ಕಸ್ ಮಾಡಿದ್ರೆ.
ಹಾ ಹೌದು ಬ್ರೊ ನಿಜ.
ಹ ಅ ಡಿಸ್ಕಶನ್ ಮಾಡ್ಕೊಂಡು ಓದಿದ್ರೆ ಈಗ ಅವ್ರಿಗೆ ನಾವ ಕೇಳದು ನಮ್ಗ್ ಅವ್ರು ಕೇಳೋದು ಅಂದ್ರೆ ಆ ಇನ್ಸಿಡೆಂಟ್ ಬಗ್ಗೆ ಮಾತಾಡೋದು ಮಾಡಿದ್ರೆ.
ಹಾ ಮತ್ತೆ ಈ ಸಾಫ್ಟ್ ವೇರ್ ಇರ್ತಾವಲ್ಲ ಈ ಬಿಸಿಲಿ
ಹಾಂ
ಅವ ಸೆವೆವಿನ್ .
ಆ ಹೌದೌದು. ಹಂಗ್ ಮಾಡಿ ಗ್ರೂಪ್ ಅಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಮಾಡಿದ್ರೆ ಬೇಗ ನೆನಪುಳಿಯುತ್ತೆ.
ನೀವ ಅದು ಆ ಫ್ ಡಿ ಆದ್ಮೇಲೆ ಯಾವ್ ಕಾಂಪ್ಟೇಟಿವ್ ಬರ್ಲಿಲ್ವಾ ಬ್ರೊ.
ಬರ್ಲಿಲ್ಲ ಅಂದ್ರೆ ಎಷ್ಟ ಡಿ ಎ ಎರಡ್ ಸಲ ಬರದೆ ಅದು ಆಗ್ಲಿಲ್ಲ ಎಫ್ ಡಿ ಎ ನೂ ಆಗ್ಲಿಲ್ಲ.
ಹಾ
ಬೇರೆ ಯಾವ್ದು ಮತ್ತೆ ಟ್ರೈ ಮಾಡ್ಲಿಲ್ಲ ಅದಾದ್ಮೇಲೆ. ನಮ್ದ್ ಎಜುಕೇಶನ್ ಡಿಗ್ರಿ ವರೆಗ ಅಷ್ಟೇ ಮಾಡಿದ್ವಲ್ಲ ಒಂದ್ ಮುಂದೆ ಯಾವ್ದಾದ್ ಪೀಜಿ ಜಿ ಮಾಡಿದ್ರೆ ಅಥವಾ ಯಾವ್ದಾರ ಇ ಬಿ ಎಡ್ ಆತರ ಮಾಡಿದ್ರೆ.
ಹಾ ಹಾ
ಅನುಕೂಲ ಆಗ್ತಿತ್ತು ಬಟ್ ನಮ್ ಫೈನಾನ್ಸಿಯಲಿಲೆಲ್ಲ ಫ್ಯಾಮಿಲಿ ಸ್ವಲ್ಪ್ ಪ್ರಾಬ್ಲಮ್ ಇರೋದ್ರಿಂದ ಏನು ಮಾಡಕ್ ಆಗಿಲ್ಲ ಅವಾಗ.
ಬಿಡು ಬ್ರೊ ಎಲ್ಲ ಆಗಿದೆ.
ಹ್ಮ್ ಹ್ಮ್
ನಂದು ಮೊನ್ನೆ ರೀಸೆಂಟ್ ಆಗೆ ಬ್ರೊ ಒಂದು ವೀಕ್ ಕೆಳಗಡೆ ಡಾಕ್ಯುಮೆಂಟ್ ಇತ್ತು ಒಂದು. ಕಂಡಟ್ರದು.
ಹಂ ಹಂ ಹಾ
ಅಂದ್ರೆ ಅದು ಎಕ್ಸಾಮ್ ಇತ್ತು ಅದು ಕಮ್ಯುನಿಕೇಶನ್ ಅದೇ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಮತ್ತೆ ಜಿ ಕೆ ಪೇಪರ್ ಒಂದ.
ಹ್ಮ್ ಹ್ಮ್ ಹ್ಮ್
ಅದ ಕ್ಲಿಯರ್ ಆಗಿತ್ತು ನೋಡಿದ್ರೆ. ಹಾ ಇದು ಲೈಸೆನ್ಸ್ ಇರ್ಲಿಲ್ಲ ಬ್ರೋ ರಿಜೆಕ್ಟಾಯ್ತು.
ಹೌದಾ
ಹ್ಮ್ ಆಮೇಲ್ ನಾ ಲೇಟಾಗ್ ಮಾಡ್ತಿದಿದ್ಯಾರಿ ಲೈ ಸೆನ್ಸ ಅವ್ ಇನ್ ಟೈಮಲ್ಲಿರ್ಬೇಕಪ್ಪ ಲೇಟು ಅಂತ ಅಂದ್ಬಿಟ್ರು ಮಾ.
ಹೌದಾ
ಹ
ಯಾವ್ದ ಕಂಡಕ್ಟರ್ ಪೋಸ್ಟಿಗ್ ಹಾಕಿದ್ರಾ.
ಅಂದ್ರ ಕಂಡಕ್ಟ್ರಿ.
ಹ ಕಂಡಕ್ಟರ್ ಲೈಸೆನ್ಸ್ ಮಾಡಿರ್ಲಿಲ್ವಾ ಅವ್ನು.
ಇಲ್ಲ ಅದು ಸ್ಟಾರ್ಟಿಂಗದ್ ನಾವು ಅಪ್ಲಿಕೇಶನ್ ಬಿಡ್ತಾರಲ್ಲ ಕಾಲ್ಫ್ರಾಮ್ ಮಾಡ್ ತಾರಲ್ಲಾ ಅದಕ್ಕಿಂತ ಮುಂಚೆನೆ ಮಾಡ್ಸಿರ್ಬೇಕಂತ ರಿ ಹೌದ.
ಹಾ ಆ ಡೇಟ್ ನ್ ಬಿಫೋರ್ ಇರ್ಬೇಕಿತ್ತಂತ.
ಹ್ಮ್ ನಮಗ್ ಗೊತ್ತಿಲ್ಲ ಬ್ರೊ ಸುಮ್ನೆ ಹೊಗ್ಬರ್ದೀದ್ವಿ ಕ್ಲಿಯರ್ ಆಗ್ಬಿಡ್ತು ಚೆನ್ನಾಗ್ ಪರಾಗಿತ್ತು ಅಂತ ಆಮೇಲೆ ಮಾಡಸ್ದೆ ಆಗ್ಲಿಲ್ಲ.
ಈಗ್ ಮತ್ತೆ ಬಂದ್ರೆ ಬಿಡ್ಬೇಡಿ ಆ ತರ ಬಂದ್ರೆ ಹಾಕ್ಬಿಡಿ ಮತ್ತೆ.
ಹು ಬ್ರೋ ಇವಾಗ ರೆಡಿ ಮಾಡ್ತಿದೀನಿ ಬಂದ್ರ ನೆಕ್ಸ್ಟ್ ಟೈಮ್ ಬಂದ್ರೆ ಹಾಕ್ಬಿಟ್ಟು.
ಎ ಅನುಕೂಲ ಆಗತ್ತದ ಪಿಯುಸಿ ಸ್ಕೋರ್ ಚೆನ್ನಾಗಿದೆ ನಿಮ್ದು.
ಹಾ ಬ್ರೊ ಎಟ್ಟಿ ಆಗಿದೆ.
ಹೌದಾ ಹಂಗಿದ್ರೆ ಬಿಡ್ಬೇಡಿ ಮಾಡಿ ಆಮೇಲೆ ಪೋಸ್ಟ್ ಪೋಸ್ಟ್ ಆಫೀಸಲ್ಲಿ ಬರುತ್ತಲ್ಲಾ. ಪೋಸ್ಟ ಇದರ್ದ ಹಾ ಅದು ಯಾವ್ದಾದ್ರು ಬಂದ್ರೆ.
ಆವಾಗ ಅವೆಲ್ಲ ಆಗಲ್ಲ ಬ್ರೋ ಅಂದ್ರೆ ನೈಂಟಿ ಅಬೊವ್ ಇದ್ರೇ ನೆ ಆಗತ್ತ ಅದ ಪೋಸ್ಟ್.
ಹೌದಾ ಇಲ್ಲ ಪ್ರಯತ್ನ ಮಾಡೋದು ಮತ್ತೆ.
ಹಾ ಬ್ರೊ ನೋಡ್ತೀನಿ ನೆಕ್ಸ್ಟ್ ಹಾಕ್ತೀನಿ ಬ್ರೋ.
ಹ್ಮ್ ಹ್ಮ್ ಹ್ಮ ನಿಮಗೆ ಅನುಕೂಲ ಆಗತ್ತೆ.
ಮತ್ತೆ ಇದು ಈ ಸೆಂಟ್ರಲ್ ಗೋರ್ಮೆಂಟ್ ಎಸ್ ಸಿ ಸಿ ಜಿ ಡಿ ಗೊತ್ತೇನ್ ಬ್ರೋ.
ಹಾಂ ಇಲ್ಲ ಕೇಳಿಲ್ಲ.
ಹ್ಮ್ ಎಸ್ ಎಸ್ ಸಿ ಜಿ ಡಿ ಅಂತ ಬರುತ್ತೆ ಒಂದು ಅದೇ ಬ್ರೊ ಈ ಸಿ ಎ ಎಸ್ ಎಫ್ ಸಿ ಆರ್ ಪಿ ಎಫ್. ಬಿ ಎಸ್ ಎಫ್ ಎಸ್ ಎಸ್ ಬಿ ಅಂತೆಲ್ಲಾ ಬರ್ತಾವಲ್ಲ.
ಹಾ ಹಾ
ಆ ಪೋಲೀಸದ ಒಂದ್ ಬರದಿದ್ದೆ ಬ್ರೋ ಅದೊಂದು ಕ್ಲಿಯರ್ ಆಗತ್ತೆ ಪಕ್ಕಾ ಚೆನ್ನಾಗ್ ಆಗುತ್ತೆ ಸ್ಕೋರ್ ಅದು.
ಹೌದಾ
ಅದೊಂದಾದ್ರೆ ಹೋಗ್ತೇನೆ.
ಚೆನ್ನಾಗಿರುತ್ತೆ ಆಮೇಲೆ ಇದು ನಿಮ್ದು ಡಿಗ್ರಿ ಯಾವ್ದು ನಿಮ್ದು.
ಬಿಎ ಬ್ರೋ.
ಬಿ ಎ ನಾ.
ಹಾ ಬಿ ಎ.
ಹೌದಾ ಡಿಗ್ರಿದುನು ಸ್ಕೋರ್ ಚೆನ್ನಾಗೈತೆ.
ಬಿ ಬಿ ದು ಸೆವೆಂಟಿಫೈ ಆಗಿದೆ ಆಲ್ ಓವರ್ ಆವರೇಜ್.
ಅಗ್ರಿಗ ಅಗ್ರಿಗೇಟ ಹ್ಮ್.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
ಅದ್ರ ಮೇಲೆ ಡಿಗ್ರಿ ಮೇಲೆ ನಾವೀಗ. ಎಫ್ ಡಿ ಎ ಬರುತ್ತೆ ಎಫ್ ಡಿ ಎ ಮಾಡಿ ನೋಡಿ ಕಾಲ್ಫ್ರಮ್ ಮಾಡಿದ್ರೆ.
ಹುಂ ಬ್ರೋ ಇವಾಗ ಬಿಡ್ತಂತ ಅಂದಿದಾರೆ ಅದ ಎಫ್ ಡಿ ಎ ಎಸ್ ಡಿ ಎ ಎಲ್ಲಾ.
ಹ್ಮ್ ಹ್ಮ್ ನೀ ಯಾವ್ದಕ್ ಯಾವ್ದಕ್ ನೀವ್ ಒಂದನ್ ಓದಿದ್ರುನು ಮತ್ತೊಂದಕ್ಕ ರಿಲೇಟೆಡ್ ಆಗೇಆಗತ್ತ ತೆ ಕಾಂಪಿಟೇಟಿವ್ ಹ್ಮ್ ಬ ಪ್ರಯತ್ನ ಮಾಡದು ಒಟ್
ಮತ್ತೆ ವಿ ಎ ಗೆ ಎಸ್ ಡಿ ಎಫ್ ಡಿ ಎಲ್ಲ ಒಂದೇ ಸಿಲೆಬಸ್ ಅಲ್ಲ.
ಹ್ಮ್ ಅದು ಹಿಸ್ಟ್ರಿ ಸೈನ್ಸ್.
ಜಿ ಕೆ ಅದು ಕಾಮನ್ ಇರತ್ತೆ ಹಿಸ್ಟ್ರಿ ಪೊಲಿಟಿ ಸೈನ್ಸ್. ಸು ಜೋಗ್ರಾಫಿ ಮೆಂಟಲ್ ಎಬಿಲಿಟಿ ಕರೆಂಟ್ ಅಫೇರ್ಸು.
ಹ್ಮ್ ಹ್ಮ್ ಏಟ್ತ್ ಏಟ್ತ್ ನೈನ್ತ್ ಟೆಂತ್ ಇದೆಯಲ್ಲ. ಅವ್ರದು ಇದು ಹಿಸ್ಟ್ರಿ ಬುಕ್ ಆಮೇಲೆ ಸೈನ್ಸ್ ಬುಕ್. ಕನ್ನಡ. ಆಮೇಲೆ ಸೋಷಿಯಲ್ ಸೈನ್ಸ್ ಇ ಮೂರು ಓದಿದ್ರೆ ಅಗ ಅವನು ಓದ್ಬೇಕು ಆಮೇಲೆ ಕರೆಂಟ್ ಟಪೇರ್ಸು ನ್ಯೂಸ್ ಪೇಪರು.
ಹಾ ಅಂದ್ರೆ ನಾನೇನ್ ನ್ಯೂಸ್ ಪೇಪರ್ ಓದಲ್ಲಪ ಬ್ರೊ ಈ ಪ್ಯಾಕೇಜ್ ಬರ್ತಾವಲ.
ಹಾಂ ಹಾಂ
ಫೋನ್ ಮಾಡಾತಿ.
ಅದೇ ಅದೇ ಹ ಯ ಯ ನಾ ಹೇಳಿದ್ನಲ್ಲ ಅಂದ್ರೆ ಇವಾಗ ಅಲ್ಲಿ ಬೆಂಗ್ಳೂರಲ್ಲಿ ಇದುದೆ. ಬುಕ್ ಸ್ಟಲ್ಸ ಇದಾವೆ.
ಹಾ ಹಾ.
ಅಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ.
ಹಾ ಹೇಳ್ತೀನಿ.
ಮೆಜೆಸ್ಟಿಕ್ ಕಡೆ.
ಹೌದ.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
ಅಂದ್ರೆ ನಾನು ಇವಾಗ ಆಲ್ಮೋಸ್ಟ್ ಎಲ್ಲ ಆಥಾರ್ ಬುಕ್ಸ್ ಎಲ್ಲ ತಗೊಂಡಿದೀನಿ ಬ್ರೋ.
ಹಾ ಹಾ ಹಾ.
ತಗೊಂಡಿದ್ದೀನಿ ಯಾವ್ದಾದ್ರ ಹೊಸ್ತಕ್ ಬೇಕಂತಂದ್ರೆ ತಗೊಂತೀನಿ.
ಹಾಂ ಅದೇ ಅದೇ ಮ್ಯಾಜ್ಗಿನ್ಸ್ ಎಲ್ಲ ತಗೋತೀರಾ ಮಂತ್ಲಿ.
ಬೌದ್ದಿಕ ತೋಗೊಂತಿದಿನಿ.
ಹ್ಮ ಹ್ಮ್.
ಮ್ಯಾಗಿನ್ಸ್ ಅದೇ ಸ್ಪರ್ಧೆ ಕೆ ಮ್ ಸುರೇಶ್ ಅವ್ರ್ದೇ ತಗೊಂತಿದ್ದೀನಿ.
ಹೌದಾ. ಹ್ಮ್ ಅದ್ರಲ್ಲ ಕೊಟ್ಟಿರ್ತಾರೆ ಕ್ವೆಶ್ಚನ್ ಪೇಪರ್ ಎಲ್ಲ ಕ್ವಶನ್ಸ್ ಎಲ್ಲ ಕೊಟ್ಟಿರ್ತಾರೆ.
ಹಾ ಬ್ರೋ ಅಂದ್ರ ಅವ ಕೆಳಗಡೆ ಕೊಟ್ಟಿರ್ತಾರ ಬ್ರೋ ಒನ್ ಲೈನ್ ಟೂ ಲೈನ್ ತರ ಕೊಟ್ಟಿರ್ತಾರ ಅವು. .
ಒಂದ ಒಂದ್ ಕ್ವಶನ್ ನಾಲ್ಕ್ ಆನ್ಸರ್ ಆತರ ಕೊಟ್ಟತಾರ ಅವ್ರು.
ಹ್ಮ್ ಮತ್ತೆ ಈ ಮೆಂತ್ರಿ ಬಿಟ್ಟೆ ಚೆನ್ನಾಗ್ ಕೊಟ್ಟಿರ್ತಾನಕ್ಷೆ.
ಹ್ಮ್ ಹ್ಮ್. ಅವನ್ನ ಸ್ವಲ್ ಚೆನ್ನಾಗಿ ಓದಿ ಓದಿರಿ. ಏನಾದ್ರು ಒಂದ್ ಮಾಡ್ಲಿಕ್ಕ ಆಗುತ್ತೆ. ನೀವು ಯಾವ್ದ್ ಒಂದ್ ಓದಿದ್ರರು ಒಂದಕ್ ರಿಲೇಟೆಡ್ ಆಗಿ ಆಗತ್ತೆ ಏನಾದ್ರು ಅನುಕೂಲ ಆಗುತ್ತೆ.
ಯಾವ್ದ ಒಂದು ಆಗಬ್ರೆ ಸಾಕು .
ಹಾ ಅದೇ.
ಇಲ್ಲಿ ಪ್ರತಿ ಮತ್ ಅಮೌಂಟ್ ಕಟ್ಬೇಕಲ್ಲ ಅವರು.
ಅದೇ ಅದೇ ಈಗ ಕಾಂಪಿಟೇಷನ್ ಒಂದ ಮಾಡ್ಬೇಕಲ್ಲ ಎಲ್ಲ. ಕಾಂಪಿಟೇಷನ್ ಅಲ್ಲಿ ಏನಾಗುತ್ತೆಂದ್ರೆ ಒಂದೊಂದು ಪಾಯಂಟ್ನು ಇಂಪಾರ್ಟೆಂಟ್ ಆಗುತ್ತೆ ಮಾರ್ಸ್ಗಿಂತ.
ಹ್ಮ್ ಹೌದು ಗುರ ತುಂಬಾ ಇಂಪಾರ್ಟೆಂಟ್ ಆಗ ನಮ್ ತಮ್ಮಂದೆ. ಅ ಕಂಡಿತಲ್ಲ ಪ್ಯಾಂಟ್ ಅಲ್ಲೇ ಹೋಯ್ತ ಒಂದು.
ಅದೇ ಅದೇ ಆ ತರ ಇದೆ ಪರಿಸ್ಥಿತಿ.
ಪಾಯನ್ಸ.
ಮತ್ತ ಮೇಲೆ ಎಲ್ಲಾ ಇನ್ಫ್ಲೂಯೆನ್ಸ್ ಅದು ಅನ್ನಲ್ಲ ಮತ್ತ ಅದು ಬೇರೆ.
ಏ ಹೌದು ಬ್ರೋ ಅದು ದೊಡ್ ಲೋಕ ಒತ್ತಿ ಬ್ರೋ.
ಈ ಥರ ಇರೋದರಿಂದ ಈಗ ನಾವು.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
ಅಷ್ಟ ಡಿಮಾಂಡ ಮಾಡಿ ಮಾಡ್ಬೇಕಂದ್ರೆ ಸ್ವಲ್ಪ ಜಾಗ್ರತಿಂದಾನೇ ಮಾಡ್ಬೇಕು.
ತುಂಬಾ ಜಾಗ್ರತಿಂದ ಮಾಡ್ಬೇಕು.
ಹ್ಮ್ ಯಾಕಂದ್ರೆ.
ಇವಾಗ ಬ್ರೋ ಅವೇ ಅಲ್ಲಾಬ್ರಾ ಇಲ್ಲಿ ಈ ಬ್ರೋ ಇನ್ಸೂರೆನ್ಸ್ ಹೋಗ್ತಿದಲ್ಲ ಅ ಬ್ರೋ ಇವಾಗ.
ಮತ್ತೆ ಓದೋರ ಸಂಖ್ಯೆನ ಜಾಸ್ತಿ ಆಗಿದಲ್ಲ ಈಗ ಸ್ಟೂಡೆಂಟ್ಸ್ ಜಾಸ್ತಿ ಆಗ್ತಿದ್ದಾರೆ ವರ್ಷ ವರ್ಷ.
ಹೌದು.
ಅವಕಾಶಗಳು ಕಡಿಮೆ ಇದೆ.
ಇವಾಗ ಸ್ವಲ್ಪ ಕಡಿಮೆ ಆಗ್ರ್ಬಹುದು ಅಂತ ಅನ್ಕೊಂತಲ್ ಯಾಕಂತಂದ್ರೆ ಈಗ ತುಂಬಾ. ಡಿಲೇ ಮಾಡ್ತ ನೋಡಿ ಕೆಲಸ ಮಾಡಕ್ಕೆ ಹ ಮತ್ತೆ ಸಿಕ್ಕಾಪಟ್ಟೆ. ಚೇಕ್ ಮಾಡಿಲ್ಲ ಬ್ರೋ ಧಾರವಾಡ ಬಿಜಾಪುರ ಅದು. ಅವರೆಳ್ಳ ಕಡೆೆಯಲ್ಲಿ . ಆತರ ಈಗ ಮಾಡಿದ್ರೆ ಮತ್ತೆ ಎಷ್ಟೋ ಜನ ಡಿಪ್ರೆಷನ್ ಹೋಗ್ಬೇಕ. ಇಲ್ಲಿಗೆ ಬೇಡಪ್ಪಾ ಅಂತ.
ಹ್ಮ ಹಂಗೆ ಆಗಿದೆ ಎಜುಕೇಶನ್ ರಿಲೇಟೆಡ್.
ಇ ನನಗೂ ಹಂಗೆ ಅನ್ಸುತ್ತೇ ಬ್ರೋ ಇವಾಗ ಯಾರ ಜನ್ರ. ಒಂದ್ ಯಾರಾದು ಕೇಳಿದ್ರು ಈ ಪಿಳಿಗ್ ಕರ್ಕೊಂಡ ಬರ್ಬಾರ್ದ ಅಂತ.
ಹಂಗ ಆಗಿದೆ ಈಗ.
ಹ ಇಲ್ಲಿ ಯಾವ ಭಾಗವಗ ಏನೇ ಇರಲ್ಲ ಬ್ರೋ.
ಪಿಜಿಲ್ ಹ್ಮ.
ನಾ .
ಪಿಜಿಲಿ ಎಷ್ಟು ಜನ ಇದ್ರ ಈಗ ಹ ಅಲ್ಲ ನಿಮ್ಮ್ ರೂಮ್ಲ್ಲಿ.
ನಾವು ಫೋರ್ ಸೇರಿಂಗು ನಾಲ್ಕ್ ಜನ ಇರೋದು.
ಹೌದಾ ಅವ್ರ ಏನಷ್ಟ.
ಹಾರು ಹಬರು ಎಲ್ರ ಸಡಿನೇ ಒಬ್ರು ಎಂಪ್ಲಾಯಿ ಇದ್ದಾರೆ.
ಹ್ಮ್ ಹ್ಮ್.
ಉಳ್ಕಿದಾರ ನಾವು ಸ್ಟೂಡೆಂಟ್ಸೇ ಎಲ್ಲ ಸ್ಟಡೀಸ್ ಹೌದು.
ಹಾ ಆದ್ರರೆ ನಿಮ್ಮ ಜೊತೆ ನಿಮ್ಮ ಥರ ಸ್ಟಡಿ ಬೇರೆ ಸ್ಟಡಿನ ಅವರು.
ಅವ್ರರುದು ಕಾಂಪಿಟೇಟಿವ್ರೆ ಅಂದ್ರೆ ಒಬ್ಬೊಬ್ರು ಟೆಕ್ನಿಕಲ್ ಸ್ಟೂಡೆಂಟ್ಸ್ ಇದ್ದಾರೆ.. ಅವರು ಬೇರೆ ಕಂಪ್ನಿಗೆ ಎಲ್ಲ ಟ್ರೈ ಮಾಡ್ತಿದ್ದಾರೆ ಇಲ್ಲಿ. ನಮ್ಮಂತ್ರರ ನಾ ಕಾಂಪಿಟಿವ್ ಓದ್ತಿರ್ತತಿವಿ ಒಬ್ಬರು ಕೋಚಿಂಗ್ ಹೋಗ್ತಿರ್ತಾರೆ ಇಲ್ಲೆ.
ಹಾ ಹಾ ಹಾ.
ಆತ್ರ್ರ ಒಬ್ಬೊಬ್ರು ಏನೇನ ಮಾಡ್ತಿದಾರ ಹ. .
ಕಶೇರಿ ಅಲ್ಲಿ ಮಾಡ್ಬೇಕಲ್ವಾ.
ಹ್ಮರಿ ಅಲ್ಲೇ ಮಾಡ್ಬೇಕು.
ಹ್ಮ್ ಏಲ್ಲಿ ಅವಕಾಶ ಇದೆ ಅಲ್ಲಿ.
ಮತ್ತೆ ಇಲ್ಲಿ ಬಂದ್ರೆ ಯಾರು ಸುಮ್ಮನೆಓರ್ಲಲ್ಲ ಬ್ರೋ ಏನಾರು ಒಂದ ಕೆಲಸ ಮಾಡಕೊಂತಾನೇ ಇರ್ತಾರೆ.
ಮಾಡ್ಕೊಳ್ಬೇಕು ಆಮೇಲೆ ಅಲ್ಲಿ ಜೀವನ ನಡ್ಸದ ಕಷ್ಟ ಆಗ್ಬಿಡತ್ತೆ. ಆಥರ ಇದೆ. ಬೇರೆ ಬೇರೆ ಮೇಲೆ . ಸಂತೋರೆಲ್ಲ ಆದ್ರೆ ಅಷ್ಟು ತೊಂದರೆ ಆಗಲ್ಲ. ಹ್ಮ.
ಸರಿ ಇವ್ರ ಆಯ್ತ್ ಹಾ.
ಹಾ ಓಕೆ ಓಕೆ ಮತ್ತೆ ಕಾಲ್ ಮಾಡ್ತೇನೆ. ಓಕೆ ಬಾಯ್ ಬಾಯ್ ಬಾಯ್.